ನಮಸ್ಕಾರನಾ
ಹಾ ಹೇಳಪ್ಪಾ
ಅದೇ ಎಲ್ಲಿರ ಅಣ್ಣ
ಅಣ್ಣ ಸ್ವಲ್ಪ ಇಲ್ಲಿ ಮನೆ ಹತ್ರನ ಯಾಕ
ಹೌದ ಅಣ್ಣ ಅದೇ ಅಣ್ಣ ಮತ್ ಅದು ನಾನ ಆಟದ್ದ ಹೇಳಿದ್ನ ಏನಾಯಯ್ತ ಅದು ಆಟ ತೊಗೋಬೇಕಿತ್ತು ಅದ ಕೇಳಿದೆೆ
ಆಟ ನೋಡಪ್ಪಾ ಆಟ ಅದೇನ್ ಕೊಡತನಂತನ ಅವ ಅರವತ್ತೈದು ಎಪ್ಪತ್ತೇಳ ಕೂತ ನ ಮತ್ತೆ ಅದಕ್ಕೆ ಒಂದ್ಸಾರಿ ನೋಡ್ಕೊಂಡು ಹೋಗ ಅಂತಿದೆ ನಾನ ಬಂಡುಕೆಸೇನ ನಾನು
ಅಲ್ಲಣ ಆಗಿಲ್ಲ ಇವ್ನು ಏನಂತ ಮನ್ಯಾಗ ಆ್ ವಸದೇ ತಗೊ್ಬ ಬಿಡಪ್ಪ ಅಂತ ತನಕತರ ನಾನ್ ಸೆಕಂಡ್ ನೋಡಿದ್ರ ಆಯತ ಈಗ ಹೊಸದಾದ ಆದ್ರ ರೊಕ್ಕ ಕೊಡಬೇಕು ಆಟ ಏನ್ ಚಲೋ ಇರ್ತದ ಬಿಡು ಇಲ್ಲ ಅಂತಂದಿಲ್ಲ ಈಗ ನಮ್ಗ್ ರೊಕ್ಕ ಬೇಕಾಗ್ಯಾವಲ್ಲ ಅದಕ್ ಸುಮ್ನೆ ನಮ್ ಬಗ್ಲಾಗ ರೊಕ್ಕ ಇರ್ಲ ಅಂತ ಅಂದಸಿ ನಾನು ಸೆಕೆಂಡ್ ನ್ ಹೇಳ್ಕೈತಿನಿ ಅತ ಹೆಂಗ ಅಣ್ಣ ಚಲ ಅದ ಹೆಂಗದ
ಅಟೆಲ್ಲ ಚೊಲೋ ನೋಡಪಾ ಏನ್ ಹೆಸರುಲ್ಲಾರಂಗ ಅದ ಅವತ್ ತಗೊಂಬಂದ ಅವತ್ ತಗೊಂಡ ಒಂದು ವರ್ಷ ಆಯ್ತೇನೆ ಅಷ್ಟೇ
ಹೌದಣ್ಣ
ಒಂದ್ ವರ್ಷ ಆಯ್ತ್ು ಸ್ವಲ್ಪ ಮನೆ ಪ್ರಾಬ್ಲಮ್ ಆದಂತ ಅದಕ್ಕೆ ಮಾರಕ ಕುಂಂತನ
ಹಾ
ಅದಕ್ಕೆ ಅರವತ್ತೈದು ಎಪ್ಪತ್ತು ಅರವತ್ತೈದು ಕತ ನಾವ
ಹು ಹು ಏನ ಕನ್ನೇ ಇತ್ತಅಲ್ಲ ಯಾಕ ಅದ.
ಅರವತ್ತೈದು ಸ್ವಲ್ಪ ಅರ್ಜೆಂಟ್ ಬೇಕ್ರ ಹೇಳಅದಕ್ಕೆ.
ಹೌದೇನ.
ಅರ್ಜೆಂಟ್ ಬೇಕನ ಅಮೌಂಟ್ ಅವ್ನಿಗೆ.
ಹೌದೌ ಹೌದ ಇಲ್ಲಡ. ಅಷ್ಟೇ ಮಾಡಣ್ಣ ಮತ್ತೆ ಅದ್ ಏ ಆಯ್ತ ತೋಣ ಅಷ್ಟ ಇರ್ಲಕ ಕಡೆ ಒಂದ್ ವರ್ಷ ಆಯ್ತಾ ಅಂತೆಲ್ಲ ಆಯ್ತ. ಅರವತ್ತೈದ್ಕ ಎಷ್ಟ ಅರವತ್ತೈದನ ಆದ್ರೆ ಎಪ್ಪತ್ ಲಾಸ್ಟ್ ನೋಡ ಅತ್ತಾಗಿ ಯಾ ಹೇಳಿನದ್ರ ಎಪ್ಪತ್ ಲಾಸ್ಟ್ ಎಪ್ಪತ್ತರ ಮ್ಯಾಗ ಅಂದ್ರ ಆಗಲ್ಲ.
ನಾನ್ ಅರವತ್ತೈದ್ ಹೇಳಿ ಅತ್ತ ಎಪ್ಪತ್ತ ಯಾಡ ಹೇಳನ
ಹೌದೌ ಹೌದ ಅಣ್ಣಾ ಹಾ
ಅರವತ್ಕ್ ಅರವತ್ತೈದಕ ಆದ್ರ ಬಿಡ್ತು ಲಾಸ್ಟ್ ಅರ್ಜೆಂಟ್ ಬೇಕನ್ ರೊಕ್ಕ ಅನ್ನಕೂತನತ್ತ.
ಇಲ್ಲನಗ ಈಗ ಇವತ್ತ ಆಯ್ತಾರ ಹಂಗಿದ ಬೇಡ ಇದು ಯಾತ್ನ ಹೆಸ್ರರ ಹೇಳ ಅಣ್ಣ ಕೊಡತ್ನ ಹೆಸ್ರರ ಯಾವಊರ ಅತ್.
ಅತ್ ಅದಕ್ಕ್ ಅವ ಇದ್ರ ಅವ ಇದು ಜಾಯಳ್ವ
ಜಾಯಳವನಣ ಹೆಸ್ರ ಹೇಳ ಅಣ್ಣ.
ಹಾ ಅದ ವೆಂಕಿ ಅಂತಾ.
ಹೌದೊನ್ ವೆಂಕಟೇಶ ಅನಣ್ಣ ಅವ್ರ ಹೆಸರ.
ಹಾ ವೆಂಕಿ ಶಾಟ ಕ ವೆಂಕಟೇಶ್ ಶಾಟ್ ಕಟ್ ಆಗಿ ವೆಂಕಿ ಅಂತ ಕರಿರ್ತಾರೆ ಅವನ್ಗೆ.
ಹೌದಣ ಮತ್ತ ಅದ ಅಷ್ಟೇ ಮಾಡೋಣ ನಾಳೆ ನಾಳಗ್ ಬಾರ ಅಂತ. ಮತ್ತೇಣ ಮೀಟ್ ಆಗಸಿಂದ ಮಾತುಕತೆ ಆಗಿ ಕಾಸಿಂದ ಮುಂಜೆಲಿ ಮಾತಾಡಿದ್ರತ ನಾಳೆಗೆ ಸಂಜಿ ತಂದ ಬಿಡತ್ತನಾ
ಅವ ಬರ್ಲಾ ಕೆಲ್ಸದ ಮ್ಯಾಗಾ ನಾ ನಾಳೆ ಹೋಗ್ಬೇಕ ಅವನ ಅರ್ಜೆಂಟ್ ಕೆಲ್ಸಗಳು ಅಡ್ದಂತವನು.
ಹಾ ಹೌದಣ.
ಈಗ ಅರವತ್ತೈದ ಸಾವಿರ ಎಪ್ಪತ್ತ ಸಾವಿರ ರೂಪಾಯಿ ರಾಕಿ ಕಟ್ಬೇಕಂತ ಈಗವ ಅದಕ್ಕೆ ಅರವತ್ತೈದ್ ಸಾವರೂಪಾಯಿ ಕಮ್ ಕೊಡಂಗಿಲ್ರಿ ನಾನು. ಎಪ್ಪತ್ತೇಳ ಕೂತನಿ ಎಪ್ಪತ್ತೇಳಕ್. ನೀನ್ ಏಳಂಗಿತ್ ಅಂದ್ರ ಅರವತ್ತೈದಕ್ ಲಾಸ್ಟ್ ನೋಡ್ರಿ ಮತ ಇನ್ನ ನೀನ್ ಮತ್ತ ಅರವತ್ತಐದರ ಮ್ಯಾಲ್ ಒಂದ ರೂಪಾಯಿ ಬಿಡ ಅಂತಿಲ್ಲ ನ
ಹೌದಣ್ಣ ಹೌದೌ ಹೌದ ಇಲ್ಲಣ್ಣ. ಆಹ್ ಅಷ್ಟಮಾಡ್ಡಣ್ಣ ಹೆಂಗ್ಇದ್ರು ಅಷ್ಟ್ ಚೋಲಇತ್ತದ್ರ ತಗಂಬಡಮೋ ಅಪ್ಪಾ ಡಾಕ್ಯುಮೆಟ್ ಸವು ಕರೆಕ್ಟ್ ಅವಲ್ಲಿನ ಅದ್ರವು.
ಎಲ್ಲ ಎಲ್ಲಾ ಕರೆಕ್ಟ್ಗ ಟೆನ್ಷನ್ ಕೊಡ ಬೇಡ ನಮ್ಮ್ ಹುಡುಗದಂಗ ನೀ ನಮ್ಮ್ ಹುಡುಗನೆ. ಅದಕ್ಕೆ ನಾ ನಿನ್ಗೆ ಅವತ್ತು ಪೋನ್ಚ್ಚಿದೆ ಯಾಕಂದ್ರೆ ಚಲೋ. ಅದ ಅವನಿಗೆ ಅಜಂಟ್ ಬೇಕ ಅದಕ್ಕೆ ಯಾರಿಗೆ ಹೇಳಕ ಹೋಗಲ್ಲಾ ನಿನ್ಗ ಹೇಳಿನಿ ಅದ್ಗ ಅಂತಾನ.
ಇಲ್ಲಣ ಅದಕ್ಕೆ ಇದೊಂದು ಆಟ ಆಟ ಅಂತಂದ ನನಗ ಸಾಕಾಗದ. ಈ ಆಟೋ ಇದ್ರ ನಮ್ಮ ಊರಾಗ್ ಅದ್ರಾಗ ಯಾವ್ ಆಟೋ ಇಲ್ಲಾ ಬರೆ ಒಂದೇ ಪ್ಯಾಸನ್ ಒಂದೇ ಆಟೋ ಅದ ಪ್ಯಾಸೆಂಜರ್ ಚಕ್ಗೆ ನೋಡಬೇಕು. ಹಂಗಾಗಿ ಇದಿಲ್ಲಾ.
ಮತ್ತ್ ಅದಕ್ಕೆ ಹೇಳೋದ್ ನಮ್ಮ್ ಹುಡ್ಗ ಅಣ್ಣ ಏನ ಅವನ ಆದ ಏನಂದ ನೋಡ್ರಿ ಚೊಲೋ ಅಟ್ಟ ಅದ ಯಾರಿಗೆ ಅವ್ರ ಇವರಿಗೆ ಇದು ಮಾಡ್ಸೋಕ ಹೋಗಬೇಡ ನಿಮ್ಗ ಬೇಕ ಪರಿಚಯ ಆದಾರ ಪರಿಚಯ ಇದ್ದಾರ ಆಗಲಿ ಇಲ್ಲೇ ಯಾರಿಗಏನ ಆಗ್ಲಿ ಅತ್ವರ ಗೆ ಕೊಡಸ ಬಿಟ್ಟರ ಅವ್ರಂದ ಸ್ವಲ್ಪಹೊಡಸಿ ಚಲೋ ಇಲ್ಲ ಅಂತ ಅಂದ ಅವ್ನ. ಅದಕ್ಕೆ ನಮ್ಮ್ ಮನ್ಷ್ಯ ಹ ನಮ್ಮ ಮನ್ಷೆ ನೀನ್ಂತ. ನನಗ್ ಸುಮ್ಮ್ನೆ ನಿಂಗ್ ಫೋನ ಹಚ್ಚದೆ ನನ್ ಅವತ್ತ.
ಹ್ಮ್ ಇಲ್ಲಣ್ಣ ಬರಬರಿ ಆತ ಬಿಡ ಹೆಂಗಣ ಬಿಡಣ್ಣ ಪಾಪ. ವೆಂಕ್ಯಣ್ಣ ಹೆಂಗನ ಒಳ್ಳೆದಾಗಲಿ ಪಾಪ ಅರ್ಜೆಂಟ್ ಎದಗ್ ಬಾಯ್ತಣ್ಣ
ಅರ್ಜೆಂಟಾ ಸ್ವಲ್ಪ ಮೊದ್ ಮೊದ್ಲ ಸ್ವಲ್ಪ ಏನ ಎಲ್ಲೇ ಶಾಲಸನಿನ ಅಂತ
ಹೌದೌದಣ್ಣ
ಸಾಲಸ ಅಂತ ಅದು ಬಂಗಾರ ಕಸಂದ ಹೋಗಾರ ಅಂತ ಒಂದು
ಹಾ
ಬಡ್ಡಿ ಕಟ್ಬೇಕಂತ ಎರ ಲಕ್ಷ ರೂಾಯಿ ಇದು ಎರಡ್ ಲಕ್ಷ ರೂಪಾಯಿ್ದು ಬಡ್ಡಿ ಕಟ್ಬೇಕಂತ ಅರ್ಜೆಂಟ್ ಬ ಕಟ್ಬೇಕಂತ ಈಗ
ಹ್ಮ್ ಹ್ಮ್ ಹೌದಣ್ಣ
ಅತ್ತಗಗಾರ ಅಂತ ಈಗ ಅವಂದ ಈಗ ಅದಕ್ಕೆ ಅರ್ಜೆಂಟ್ ಬೇಕ ಕಟ್ಟತಿದ್ರ ಅಂತ ಅಂತ ನಾವು ಬಂಗಾರ ಬಿಡ್ಸಕ್ ಾದಂತ ಬಂಗಾರ ಅದ ಎರಡ್ ತೊಳದನ ದಿಡ್ ತೊಲದ ಆದಂತದ
ಹೌದೌದುಣ ಮತ್ತೆ ಮತ್ತೆ ಕೊಟ್ಟರಿ ಕಡಕ್ ಕರೆಕ್ಟ್ ಆಗಿ ಬಟ್ಟಿ ಅದು ವ್ಯವಹಾರದಾಗ ಬಾಳ್ ಡೇಂಜರ್ ನಾವು
ಕರೆಕ್ಟ್ಾಗಿ ಬಡ್ ಬಡ್ ಕೆದ್ರ ಕರೆಕ್ಾಗಿ ಬಡ್ ಬಡ್ ಕೆದ್ರ ಅ
ಹೌದ್ ಹೌದು ಅಣ್ಣ ನೀಂದನ್ ಬರಬಾರ್ದ ಬಿಡೋಣ ಪಾಪಾ ಅವರು,
ಹಾ ಕರೆಕ್ಟ್ ಆಾಗಿ ಬಡ್ಡಿ ಕಟ್ಟ್ರ ತಗೊಂಡ ಹಂಗಿಲ್ಲ ಈಗ ನಾನೇ ಆಗ್ಲಿ ನೀನ್ ಆಗ್ಲಿ, ಈಗ ನೀನ್ ಆಕಿ ನನ್ ಕರೆಕ್ಟಾಗಿ ಬಡ್ಡಿ ಕಟ್ಟ್ದ ಅಂದ್ರೆ ನಾನಗ ಏನ್ ತೊಂದ್ರೆ ಮಾಡಲ್ಲ ಈಗ ಹಣ ನಾಳ ಕೊತನಿ ಈಗ ಕೊಡ್ತನ ನಾಳೆ ಕೊತತ್ನ ಈಗ ಕೊಡ್ತ ಒ್ ತಿ್ಳ ಯ್ತ ಅಂದ್ರ ನಿನ್ ಮನೇ ಏನಾದ್ೂಷ್ಟು
ಹೌದೌದ ಎಲ್ಲ ಹಠ ಬಲಟ ಬಿಟ್ರ ಬರೀ ಬಂಗ, ಬಂಗಾರಕ ಎತ್ ಬಿಟ್ರಂತ ನಂಗ ಒಂದು ಡೌಟ್ ಆಯ್ತು.
ಹಾ ಮತ್ತತ್ ಅದಕಂತ ಒಂದಕ್ ಡಬಲ್ ಎಸ್ ಎಂತರ ಅವರು ಹಂಗ ಹಂಗ್ ಮಾಡಿಗೇಶಿಂದ,
ಹೌದೌದ
ಹ ಯಾರ ಆಗ್ಲಿ ಕರೆಕ್ಟ್ ಆಗಿ ಬಡ್ಡಿ ಕಟ್ಟಿದ್ರ ಇದು ಪ ಪಾಡ,
ಹೌದೌದಣ್ಣ
ಕರೆಕ್ಟ್ ಆಗ ಬಡ್ಡಿ ಕಡ್ಲಿಕ್ಕ ಅಂದ್ರೆ ಆಚ್ಚಿವ ನಮ್ ಏನ ಚಲೋ ವಸ್ತ ನೋಡ್ತಾರ,
ಹೇಳು ಅಣ್ಣ
ಯಾಕ ಅದೇ ಯಾಕಂದ್ರೆ ಬಡ್ಡಿ ಕೊಡಕ್ ಆಗಾಗಿರಲ್ಲ ನ್ಸತ್ಯ
ಏ
ಅದು ಕ್ಕೆುಡ್ತ ರಾಯತೂ ಕಟಕ್ ಕಟ್ಟಂಗಿಲ್ಲ ಅಂತ ಗೊತ್ತಿಂದ ತಗೊಂಡ ಹೋಗಿರ್ತಾರ ಅದನ್ನ ಹಾ ಮತ್ತತ್ ಆಯ್ತಿ ಈ ಕೊಡ್ತಿ ಆ ಕೊಡ್ತಿ ಈ ಕೊಡ್ತಿ ಅಂತಾಕಂದ್ರತ್ ಬಿ ಅಕ್ಕಿರಂಗಲ್ಲ ಹಂಗ ಹೇತಿತಾ.
ಹೌದ ಅದೇ ಅತ್ತೇಏನ ಕುಡ್ತಿದ್ದ ಏನ ನನ್ ಬಾಳ,
ಹಾ ಕುಡ್ತೇನ ಅವ
ಹೌದೌದಣ್ಣ
ಹ ಕುಡಿದ ಸ್ವಲ್ಪ ಅವ ಕುಡ್ದ್ ಕುಡುದ್ದ ದೇಡ್ ಲಕ್ಷ ರೂಪಾಯಿ ಸಾಲ ಮಾಡ್ಕ್ಯನ
ಹೌದೌ ಹೌದು ಹಾ ಇಲ್ಲಣ್ಣ ಅದ ಹೆಂಗನಲ್ ಬಿಡಣ ಅವ್ರ ಅವ್ರ ಪರಿಸ್ಥಿತಿಕ್ಕೆ ನಾವ್ ಕ್ಬೇಕು ಅವ್ರ ಅವ್ರವ್ರ ವಯ ಕ್ಕ ಇರ್ತದ ಅದೇಣ ಹೆಂಗಾನ ಇದ ಆಟೋ ಚಲೋ ರೊ, ಅಂದ್ರ ಕಮ್ಮಿ ರೇಟಿನೇಗದ ಹೆಂಗನ ಆ ಬುಡ್ಗ ಹಣ ಇದ ಆಟಾ ಇನ್ನ ಬೇಕಾರೆ ಒಂದ್ಐದ್ ಹತ್ತು ನಿನ್ಗೆ ಹೆಚ್ಚು ಕೊಡ್ತ ನಾನು
ನನಗೇನ್ ಬೇಡ ಪಾಪಾವ ಯಾಕಂದ್ರ ಅದಿದ್ರ ಅವನಂತ,
ಹಾ
ಹಾ ಸ್ವಲ್ಪ ಬೇಕಾದಂತ ಸ್ವಲ್ಪ ಅವನಿಗ ಒಂದು ಅವ್ನಿಗೆ ಒಂದಿಷ್ಟ ಜಾಸ್ತಿ ಕೊಟ್ರರು ಪ ನನ್ಸ ನ ಅನ್ಸ್ತಾನವ
ಏ ಇಲ್ಲ ಇಲ್ಲ ನ ಬರೋಬರಿ ಅ ಆದ್ರೂ ಒಂದುಯ ಅಯ ಒಂದು ಎರಡ ಅನ ಮೂರನ ಹೆಚ್ಚ ಕೊಡಂತ ಪಾಪ
ಹ್ಮ ಕೊಡ ಯಾಂದ್ರ ಕಮ್ಯುನಟಿ ಬಿಡಕತ ಅರ್ಜಂಟ್ ಬೇಕಾದಗವ ಇದಂದ್ರ ಆಟನ ಮಾರತಲ್ಲ ಈ ಸ್ಥಿತಿಗೆ ನಿತಂದ್ರ
ಇಲ್ಲ ಇಲ್ಲ ಬರಬರ ಅಣ್ಣ ನಿಂದನ್ ಬರಬರಿ
ಬಾ ಬಾಳ್ ಆಶೆ ಪಡತಗಿಂದಂತ ಆಟತಿದ್ರ ಯಾಕಂದ್ರ ಅವ್ರರು ಇ ಹುನಾ ಟೆ ಲ ಅತ್ ಬಳ
ಇಲ್ಲ ಆಟೋದ ಕಂಡೀಷನ್ ಹೆಂಗ ಅದ
ಆ ಹಟ್ಟದ ಕಂಡಿಸಿ ಮಾತ್ರ ಮಾತಾಡಂಗಿಲ್ಲ
ಹೌದು ಹೌದ ಇಲ್ಲಣ್ಣ ಅದಕ್ಕೆ ನೋಡೋಣ ಇದೊಂದ ಸ್ವಲ್ಪ ನನಗ್ ಸಹಾಯ ಮಾಡಿದ ಅಂದ್ರ ನಿನ್ನ ಮರೆಯೋಣ ನಾನು
ಇಲ್ಲ ನೀನ್ ನಾನು ಹತ್ನಲ ಇನ್ನು ಮಾತ್ರ ಆಟ ಕೊಡ್ಸತ್ತಕ ನಾ ಬಿಡಲ್ಲ ಯಾಕಂದ್ರೆ ನಾನ್ ಅದ್ರ ಬಟ್ ಬಟ್ ನಾನೇ ತಗೋಬೇಕಂತಿದ್ದಿ ನೆಡಲ್ಲಾನ ಬಲ್ಲಿಿಗ
ಹೌದೌದಣ್ಣ ಹೌದು
ನಮ್ಮ್ ಮನೆಗ್ ಯಾರಲ್ಲ ಗಾಳಿ ನಡ್ಸ್ರ ಈಗ
ಹೌದಣ ಹೌದು
ಹಾ ನಂಬಲ್ಲಿ ಯ ಲ್ಲ ಗಾಡ್ ನಡೆಸ್ರೆ ಅದಕ್ಕೆ ನಮ್ ಹುಡುಗರನ ಯಾವನ ತಗೋಕಕ್ಕ ಆರಾಮ್ ಇರ್ಲಾ ಕಡ ಅಂತ ಅಂದ ಗೀಜಿಂದ ನಿಮ್ ನೀ ಅಜ್ ಒಂದ್ಸರಿ ಅಂಜಿದಲ್ಲಿ ನನ್ಗ ಆಟೋ ಬೇಕಣ ಸ್ವಲ್ಪ ನಮ್ಮ್ ಹೊರಗೆ ಯಾವ ಆಟೆಲ್ಲ ಒಂದಾರ ಅಂತೆಲ್ಲಾ ಹಂಗತೋ ನೀನು ಫೋನ್ ಹ್ತೇನೆ ನಾನನ್ ಅವತ್ತ ನನ್ಗ
ಹೌದಣ್ಣ ಹೌದಾ
ಹಾ
ಇಲ್ಲಣ್ಣ ಇದೊಂದು ಇದಾದಣ್ಣ ಹೆಂಗನ್ ಪುಣ್ಯ ಬರ್ತಣ್ಣ
ಇದೇನಿಲ್ಲ ನಾಳಗ್ ಹೂವು ಅಂತ ರೆಡಿ ನೋ ನಾಳಿಗೆ
ನ ಅಷ್ಟೇ ಮಾಡಿಬಡೋಣ ಆಗ ಮುಂಜೆ ಆ ಆಯ್ತ ಹಂಗೆ ಆತ ತಂದ್ ಬಿಡಾನು ಆಯ್ತ ನಾನನ್ ಕ ರಕ್ಕ ತಂದ್ ಬಿಡತ್ ನೀವ ಹೋಗ್ ತಗಂದ ಬಂದ್ಬಡಮ್
ಹಾ ನೀ ಆಯ್ತ ಆಟ ತಗೊಂಬರ್ತಾನ ಅತ್ತೇನ ಆಟ ತಗೊಂಬ ಬರ್ತಾನ ತಿಂಗಳ ಬಿಡತ ಒಂದ ತಿಂ್ ಹನ ಾಕ್ಯೆಂಸ್ ಮಾಡ ಒಂದ ತಿಂ್ ಹನದು ದಿವಸ ಕಡಕ್ ಮಾಡ ಕೊಟ್ಬಡ್ತ ಾಕುೆಸ್
ಹೌದಣ ಇಲ್ಲಿ ನಮ್ಮ್ ಊರಾಗ ಒಬ್ಬ ಮಲ್ಲಂತ ನಾವ ಆಟ ತಂದ್ಬುಟ್ಟಾನ ಬಾಳ ಅಡ್ಸಕೈತ್ ಬಿಟ್ಟನಾವ
ಆ ಏನಲ್ಲ ಆ ನಟನ ಮುರಿತ ತಗಾನ ನೀನ್ ಹೆಸರು ಮುರಿತೀನಿ ನಟ
ಹೌಣ ಅ ಆಟ ಕಂಡೀಷನ್ ಚಲೋರ್ ಬಕ್ ಮಡಣ ನಾನನ್ಂದ ನಿಳಸಬ ಬಿುತ ನ ಕಡೆ ಅರವತ್ತತ್ೇಳ ಸಾವರ ಹದ ಇಪ್ಪತ್ ಸಾವಿರ ಬಾರಿ ಅದ ಉಪೇಂದ್ರನ ಆಸೆಿಂದಗಸ ಬ ಬಾಳ ಮರಿಯಕೈತ ನಾವ
ಹಾ
ಹಂಗಾಗಿ ಸ್ವಲ್ಪ ನಾವ ಒಂದ್ ಸ್ವಲ್ಪ ಗತ್ತು ವರ್ಷನಲ್ಲಿ ಊರಾಗ
ಅದೇ ನಿಮೂರ ಮಲ್ಲಂದ್ರ ಸೆಡೆ ಸೆಡ ಅಂತಲ್ಲತಾ
ಹಾ ಹಣ ಗೊತ್ತಾಯ್ತಾ ನಾನು
ಹಾ ಗೊತ್ತು ಹದು ಗೊದ್ದು ಗೊತ್ತ ಗೊತ್ತ
ಹೌದೌದ್ ಆಟ ತಿರ್ಗಾಡಸ್ತಾನ ನೋ ನಾ್ನ್ನ
ಹಾ ಫುಲ್ ಹೊಡ್ದ ಫಲರ್ ಗೇರೆಾ ಕೆಲಾರದಂಗ ಅದ
ಬರ ಎಕ್ಸಲೆಟರ್ ಒಡ್ತ ನಾನಾವ
ಹಾ ಬರಿ ಅ ಎಕ್ಸ್ಲೇಟರ್ ಮ್ಯಾಗ ಹೊಡಿದ್ದ ಗೇರ್ಾಕಿಲ್ಲ ನಾಕಿಲ್ಲ ಮನೆ ನೋಡ ಕವಲದಾರಿಗೊಂಡಿದ ಬರ ಾಕವಲ್ಲ ಏನಿಲ್ಲ
ಹೌದಣ್ಣ
ಹಾ ಮೊನ್ನೆ ನೋಡ್ದ ನಾನು
ಹೌದಣ್ಣ ಇಲ್ಲ ಇದೊಂದ ಸ್ವಲ್ಪ ಹೆಂಗ ಪುಣ್ಯ ಬರತ್ತ ಅಣ್ಣ ನಿನ್ಗ ಇದ ಸಹಾಯ ಮಾಡಿದ ಅಂದ್ರೆ ಆಯ್ತ ನನಗ ಮತ್ತೆ ಇದ್ ಬಿಟ್ರೆ ಏನಿಲ್ಲ
ಏನಲ್ಲಾ ಫುಲ್ ಕಂಡೀಷನ್ ಆದ್ ಆಟ ಮಾತ್ರ ನೀವ್ ಅಂದ್ರೆ ನಾಳೆ ರೆಡಿನೇ ತಗೊಂಬಂದ ಮಟ ಏನ್ ಏನ್ ಮಾತಾಡಂಗಿಲ್ಲ ಅದರ ಮ್ಯಾಲ
ಹೌದಣ ಹೌದಕ್ಕಣ
ಹಾ ಆಟ ಮಾತ್ರ ಮಸ್ತ್ ಅದ ನೋಡಿ ಏನ್ ಆಟ ಏನೋ ಇದಲ್ಲ
ಇಲ್ಲ ಅಣ್ಣ ಆಯ್ತ ಅದೊಂದ್ ಸ್ವಲ್ಪ ಆಡ ನಾಳಿಗೆ ಹಂಗೆ ಇದ್ ಮನ್ಸಿಗಲ್ ಗೆ ಹೋಗಿ ಬರೋಣ ತಗೋ ಹಂಗೆ ಅದು ಆಟೋ ತಗ್ಗೆಷ್ಟ
ಹಾ ಆಯ್ತ ತಗೋ ಹೋಗ್ ಬರಮ ಅದುಕೇನ ಆ
ಹಾ ಸ್ವಲ್ಪ ಮಾನಸ್ಕಾರ್ ಹೋಗಿ ಬಂದ್ಗಸಿಂದ ಇದ ಕಾಯಗಿ ತಗೊಂಡ್ಗೆಸ ಆದ್ರ ಅತ್ ಮುಂಜೆ ಬಂದ್ಬಿಡಣ ಎಂಟ ಹತ್ ಗಂಟೆ ಬಂದ್ಬಿಡೋಣ ನಾ ರೊಕ್ಕಟ್ಟಿಗೆಷ್ಟ ಆಟ ಬಿಡಸ ಮಾಡ್ ಅವ ಡಾಕ್ಯುಮೆಂಟ್ಸ್ ಅಂತರು ಆತನ ಹೆಸರ ಲೇ ಅದವಲ್ಲ
ಅತ್ನ ಹೆಸರ್ ಲೇ ಅಟ್ ಆತ್ ಆತ್ ಚೆನಿಲ್ಲ ನಾವ ಕೇಳಣ ಹದನೈದು ದಿವಸದಾಗ ಮಾಡ ಕೊಡ್ಸ್ ಬಿಡ್ತತ್ತೇನತ್ತಗ
ಇಲ್ಲಿ ಇಲ್ಲಣ್ಣ ಆಯ್ತ ಅಣ್ಣ ಅಷ್ಟೇ ಅಷ್ಟೇ ಬೇಕಾಯ್ತತ್ ನೋಡೋಣ್ಣ ಮತ್ತೆ ಅದ್ ಬಿಟ್ರೆ ಏನಿಲ್ಲ ಈಗ ಆಟೋದ ಒಂದು ಬಾಳ ನಿಂತದ ನನಗ ಅದಕ
ಏನಿಲ್ಲ ಆಟೋ ಆರಾಮ್ ತಗೊಂಡ್ಬಿಡ್ ಕಂಡೀಷನ್ ಆತ್ ನೋಡು ಆಟೋ ಮಾತ್ರ ಮಸ್ತ್ ಸಿಕ್ತನ ಪರ್ಶಂತ್ನಿಗ
ಹಾ ಹೌದೌಹೌದ ಅಣ್ಣ
ಆಟೋ ಮಾತ್ರ ಚಲೋ ಸಿಕ್ತಿ ನೋಡ ಏನ್ ಆಯ್ತು ಆರಾಮ್ ದುಡ್ಕಂತನೆ ನಿನ್ ಆಯ್ತ್ ನೋಡ ಅರಾಮಿನೀಗ
ಹೌದೌಹೌದಣ್ಣ ಇಷ್ಟ ನೋಡ ಅಣ ಮತ್ತೆ ಏನಿಲ್ಲ ಹೌದ ಹಾ ಒಂದ್ ಸ್ವಲ್ಪ ಬಾಳ ಇದಾದಣ್ಣ ನಿನ್ ಬಾಳ ಗೌರವ ಅದಣ್ಣ ನನಗ
ಆತ್ಮ ಗೌರವಾದಂತ ಅಂತ ದುಡಿಮೆ ಅಲ ನನಗ
ಇಲ್ಲ ಇಲ್ಲ ಏ ಅದಕ್ಕೆ ಅಣ ನಿಮ್ ಬಾಳ ಪುಣ್ಯ ಬರ್ತ ಅಣ್ಣ ನಿಮ್ಗೆ
ನನಗೆಲ್ಲಾ ಬಾ ಮಸ್ತ್ ಜನ ಹೇಳೆರಾ ಆಟೊ ನೋಡೊಂದ್ ಯಾವ್ದಾನ ಆಟೋ ನೋಡಣ್ಣ ಆಟೋ ನೋಡೋ ಅಂತಂದ್ರ್
ಹೌದೌಹೌದಣ್ಣ
ಆಟ ನಾನ್ ಮತ್ತ ಆಟ ನೋಡಂದ್ರ ನಾ ಬಾ ಯಾಕಂದ್ರ ನೋಡಿಲ್ಲ ಯಾಕಂದ್ರ ಒಂದ ಸಾವಿರ ತೋರ್ಸಿನಿ ಆಟ ಒಬ್ರು ತಗಂಡ್ರ ಅಣ್ಣ ಚಲೋ ಕೊಡ್ಸಿನಿ ಅಂತಂದ್ರ ನಾ ಯಾಕಂದ್ರ ತೋರ್ಸಕ ಹೋಗಿಲ್ಲ ನಾ ಯಾರಿಗೆ ಮತ್ತ್
ಹೌದಣ್ಣ
ಇದ್ರುನು ಇಲ್ಲ ಅಂತಂದ್ರ ಅವ್ರ್ ಆಟೋಗಳು ಆ ಇದ್ರುನು ಇಲ್ಲ ಅಂದ್ಬಿಡ್ತ್ ನಾನ್ ಆಟೋಗಳು ಯಾರಿಗೆ ಬ್ಯಾರಿ ಆದ್ರ
ಹ್ಮ್
ಅವ ಒಂದು ತಗಂದ ಸ್ವಲ್ಪ ಅವ ಅದ್ರಾಗ ಸ್ವಲ್ಪ ದಾರಿ ಆಗ್ಯದ ಅದ ಆಟೋದಾಗ ಅದ್ ತಗೊಂಬಿಟ್ರ ಮಕ್ಳು ಹಂಗಂತ ಹಂಗಂತ ನನಗೆ ಇಟ್ಟರ ಪಿನ್ ಆವತ್ತೂ ಅವರ
ಹೌದ ಅಣ್ಣ
ಹಾ ಅದಕ್ ಅಂತನ್ ಯಾರಿಗ್ ಹೇಳಕ್ ಹೋಗ್ಲಿ ನಿಂಗ್ ನಾನಾ ಆಟೊ ಪಾಠ ಇದ್ರನು ಇಲ್ಲ ಅಂದ ಬಿಡ್ತನಿ
ಹ ಅಷ್ಟ ಆಗಲ್ಲಣ ಹೌದು ಬಾಳ ಸುನ್ನಯ ಬರ್ತ ನನ್ಗ
ಇದಾಟನು ಕೇಳತ ಒಬ್ಬವ
ಹಾ ಅಣ್ಣ
ಇದ ಆಟನ ಕೇಳಿದ್ದ ಏ ಇಲ್ಲೆಲ್ಲ ನಮ್ ಹುಡುಗ ಮುುಗ್ಸ್ ಬಿಟ್ಟಾನ ಆಯ್ತ ಆಟ ಬ್ಯಾಡ ಬುಟ್ಬುಡ್ ರಾಶಿ ಅಂತ ಹೇಳ್ ನಾನ್ ಅವನ್ಗೆ
ಹೂ ಹೌದ್ ಅಣ್ಣ ಹ್ಮ್ ಹ್ಮ್
ಸ್ವಲ್ಪ ನಾಳೆಗ ಬಂದ್ಬಿಡ ಅಂದ್ರೆ ಹೆಂಗ
ಹೌದಾ ಇಲ್ಲ ನಾ
ಹ ಹಾ ಹ ಅಷ್ಟೇ ಮಾಡು
ಆಯ್ತಯ್ತ ಆಯ್ತ ತಗೋ ಅಣ್ಣ ಹ